ಹ
ಹಲೋ
ಹೆಂಗ ಮತ್ತೆ ಹಿಂಗೆ ಆಲಿ ಏನಲ್ಪಾ ಸುಮ್ನೆ ಕೂತಿದ್ದೆ ನೀವ್ ಏನ್ ನಡ್ಸೀರಿ ಈಡೆ ದೇಸಾವ ಕಡೆ ಸುಮ ಅರೀಶ್ ಕೂಡ ಅದು ಅರೀಶ್ಕ ಅಂದ್ರ ಬಿತ್ತಿಸ್ ಕಡ
ಹಾ ಹಾ
ಈ ಕಡೆ ಈ ಕಡೆ ಏನ್ ಮಾಡ್ಲಕ್ಕತ್ತವ
ಏನಿಲ್ಲ ಸುಮ್ ಕೂತಿದ
ಎಲ್ಲಿದ್ದೀ ಏನ್ ಮಾಡ್ಲಕತ್ತ ಹೊಲ್ದಾಗ
ಒಂದಾಗ ಏನಿಲ್ಲ ಐದು ಕಟ್ಲತ್ತವಿ ಗೊಬ್ಬರ ಹಾಕ್ಲತ್ತೀವಿ
ನಮ ಫೋನ ಮಾತಾಡ್ಗತ್ತ ತಡಿ ಒ್ ಹತ್ ನಿಮಿ್ ತಡಿ ಇದತ ಮತ್ತ
ಹ ಗೊಬರ ಕಿಟ್ಟ ಹ ಗೊಬರ
ಗೊಬ್ಬರು ಕಟ್ಲಕತ್ ಯತರಲ್ಲ
ಇಲ್ಲ ಇವತ್ತು ಗೊಬ್ಬರ ಹಾಕಿ ನಾಳಿಗೆ ಬೋದಿ ಬೂದಿಗರ್ಸ್ದ
ಗೊಬ್ಬರಿ ಅದ್ರಲ್ಲಿ ಹಾಕ್ತಿರಿ
ಗೊಬ್ಬರ್ನಾ
ಹಾ
ಕೈಲಿ ಹಾಕದು ಕೈಲಿಂತ
ಕೈಲಿಂತೇನ್ ಹಗತ್ಏನ
ಹ್ಮ್ ಹಿಂಗ ಹಾಕದ್ ಹಿಂಗ ಅಂಗ ಬಟ್ಟತ್ ಒಂದ ಚಲೋ
ಹಾ ಎದಕ್ ಹಾಕ್ಲಕ್ಕತ್ತರಿ ಗೊಬ್ಬ್ರ ಕಬ್ಬಿಗೆ
ಕರ್ದ ಹಂಕಿದಿದೆ ತೊಪ್ಪತಿಂಗ ಹಂಕಾ
ಪಪಾ ಎ ನ ಆಕ ಕ
ಹಾ ಮತ್ತ್ ಪಾಪ ಗೊಬ್ಬರ ಹಾಕ್ದ್ರ ನಡಿತ ಇಲ್ಲ ಅಂದ್ರೆಂಡಲ್ಲ ಬಖ
ಹ ಗೊಬ್ಬ್ರ ಏಟ್ ಹೊ್ತ ಹೆಂಗ ಹಂಗ ನಾರ್ಮಲ್ ಆಗಿ ಉಕೋತೇ ಹೋಗ್ಕ್ ಏನ್ ಅದಕ್ನು ಹ
ಸುಮ್ ನೀಗ ನಾರ್ಮಲ್ ಆಗ ಒಂದ್ ಎರ ಎರರಡು ಕುಡ್ತಿ
ಹ್ಮ್ ನಮ್ ಗಾಣಗ್ಯರ್ ಸರ್ ಇಡ್ಸಿದ್ನಲ್ಲ ಮ ಮ ಇದ್ರಾಗ ಮೆಕ್ಕೆಜೋಳದಾಗ ಹಾ ಸ್ವಲ್ಪ ಒಂದೊಂದ್ ಬಕ್ಷಿ ಏನು? ಹ್ಮ್
ಒನೊಂದ್ ಬಗ್ಸಿ ನಾಲ್ಕು ವರ್ಷ ಅವರ ಕಡೆಕ್ ಹಗ್ಕ್ಲ ಹ
ಅವನೊಂದ ಬಗ್ಸಿ ನಾಕೂವರೆ ಸಾವಿರ ಗಿಡಕ್ ಹಾಕ್ಬೇಕಲಾ ಅಂದ.
ಹ್ಮ್ ಯೇಸ್ಮಂದ್ ಹಕ್ತಿರಿ?
ಏಸ್ ಮಂದಿ ಅಜ ಬರ್ತಾರ ಅವ ಹಾಕೊರು.
ಹ್ಮ್
ಇವತ್ತು ಇವತ್ತು ಬೇರೆ ಹಾಕ್ಲತ್ತದು.
ಹ್ಮ್
ಅ ಸ್ಪ್ರೇ ಇರ್ತದ್ ನೋಡು ಗಟರ್ ಸ್ಪ್ರೇ.
ಹಾ
ಅದ್ರನೇ ಹಾಕ ಹಾಕಿವವು
ಹೌದು ಊಟ?
ಊಟ ಆಗ್ಯದಪ್ಪಾ ನಿಂದು?
ನಂದು ಹಾಗ್ಯದಪ್ಪಾ.
ಹ್ಮ್ ೇನ್ ನೋ ಇದೇಶ ಕೆಲ್ಸ ನಡದ ಕೆಲ್ಸ ಮಾಡ
ಹ್ಮ್ ಹುಡುಗರು ಯಾವಾಗ್ಯಾವಾಗ ಓತವಾಲ್ಲ ಕತ್ತಾವಲ್ ಯಾಕ?
ಹಾ
ಹುಡುಗುರು ಏನ್ ನೋಡಿದೆನ್ ಮೆಸೇಜ್ ಯಾವಾಗೋತ್ತವ ಅಂತ ಯಾವಾಗೊತ್ತವಂತ ನೋಡ್ ಿದ
ಅದೇ ಏನೋ ಬುಧವಾರ ಈಸ್ಕೊತಲ್ಲತದೆ.
ಬುಧವಾರ ಮಂಗಳವಾರ ಅಲ್ಲಕತ್ತರ ಅಂದಂದ್ರೆ ಸೋಮವಾರ ಡಿ ಕ ಪಟಿಲ್ ಸರ್ ಕ್ಲಾಸ್ ಅದ.
ಟಲಾನ
ಎಲ್ಲಿ ಕೊಟ್ರ ಸೋಮಾರ್ ಸೂಟಿ
ಗೊತ್ತಿಲ್ಲಾ
ಎಲ್ಲ್ ಕೊಟ್ಟ್ರು ಸೂಟಿ?
ಗುಬ್ಬಿ ಒಳಮಟಾರೆ ಗುಬ್ಬಿಸಿರ ಆವ ಂಟ
ಹ್ಮ್ ಹೊಂಟವ್.
ಹ್ಮ ಯಾಕಂದ್ರ ಗಿಡ ಗಿಡ ಬಾಳವಲ್ಲ ಅದ್ಕ ಎಲ್ಲ ಗುಬ್ಬಿಗಳ್ ಬಂದ್ಕುತ್ತವ್.
ಹ್ಮ್ ಗುಬ್ಬಿಗಳುನು ಬಂದ್ ಕುಂದ್ರತವ್ ಅಂದಂಗ ಆಯ್ತು. ಹ್ಮ್. .. ನೀನೇ, ಒಂದ್, ದೊಡ್ಡ ಗುಬ್ಬಿ, ಆಗಿ ನಿಮ್ ಗುಬ್ಬಿಗಳಗ್, ಕರೆಸ್ಬೇಕು, ಎಲ್ಲೆಲ್ಲೋ, ನೋಡು ದೇವದುರ್ಗ. .. ಹ. ..
ಏ, ಗಂಡುಸುಮ್ನೆ, ಕುಂತ್ಕೊಳ. ..
ಏ ಕರ್ಸೋಲೆ ಅವು ಗುಬ್ಬಿಗಳ ಚಲೋ ಕುಂದರ್ತ ಒಂದ್ ಗಿ ಒಂದೊಂದ್ ಗಿಡಕ
ಹ್ಮ್
ಅವ್ಕ ಗೊಬ್ಬ್ರ ಹಾಕ್ಲ್ಕರ್ಸು ಗುಬ್ಬಿಗಳು ಜಲ್ದಿನೇ ಖಾಲಿ ಮಾಡ್ತಾವ ಎಲ್ಲಸು.
ಹ್ಮ
ಅ ಬೇಷ್ ಅಂದ ಏನೆಲ್ಲಾಂದ್ರರು ಒಂದ್ ಹತ್ ಗುಬ್ಬಿ ಅಥವಾ ಸುಮ್ಮ್ ರೊಕ್ಕನ ಉಳಿ ಇರ್ತಾವ ಆ ಗಿಡಕ ಈ ಗಿಡಕ ಹಚ್ಕೊತ್ ಹೋಗ್ಬಿಡ್ತಾವ್
ಹ್ಮ್
ಕುರಿಗಳು ನಿನ್ನಾದೆ
ಕರಿಯಾದ್ ಮತ್ತ್ ಕರ್ಸ್ಮತ್ತ್ ಅದಕ್ಕೆ.
ನನಗೆ ಹುಡ್ಬಿ, ಕಳ್ಸಲ್ಲ. ..
ನಮ್, ಗುಬ್ಬಿ ಎಲ್ಲವೂ, ನಮ್, ಗುಬ್ಬಿ! ಇಲ್ಲಪ್ಪೋ, ನಮ್, ಗುಬ್ಬಿ, ಎಲ್ಲ, ಹಾರಿಬಿಟ್ಟಾವ. .. ಅ, ಓ, ಗಂಡು ಗುಬ್ಬೆ ಒಂದು, ಕರ್ಕೊಂಡು ಹೋಗ್ಬಿಟ್ಟದೆ! ಎಲ್ಲಿ, ಕರ್ಕೊಂಡ್, ಹೋಗ್ಯದಾನ. ..
ಹ್, ಹ. ..
ಹ್ಮ್ಮ್. ... ಹದ್ದದ, ನಮ್, ಗುಬ್ಬಿ ಎಲ್ಲಾ! ಹದ್ದದ ಗುಬ್ಬಿ ಎಲ್ಲಾ, ತಿಂದು, ಬಿಟ್ಟಾವತಿರಿ. ..
ಹ್ಮ್, ಹಾದು, ಏನುವದು. ..
ಹ್ಮ್. .. ಬಾಳ, ಡೇಂಜರ್! ಅದುದ, ಹಾದು. ..
ಹ್ಮ್, ಅದ್ದಿಗ್, ಚಷಮಾ, ಹಾಕ್ತೀರ, ನೀವು! ..
ಹಾ, ಅದ್ದಿದ್ದ, ಚಷಮಾ, ಆಗ್ತೇವ್! ನಾವು ಎಲ್ಲಾ? ..
ಉಶು. ..
ಚಸ್ಮಾ, ಚಸ್ಮಾ, ಇರ್ಲಿಕ್ಕಂದ್ರೆ! ಅಧಿಯೇನುಲಾಧುಕ್ಕ. ... ಮುರುಗಾನುತ್ತಾರ! .. ಹ್ಮ್, ಅದು ದೇವದುರ್ಗ್ದ, ಒಂಟದ, ಅಂತಲ್ಲ. ..
ಎಲ್ಲಿಗೆ. ..
ಗುಬ್ಬಿ, ಬಲ್ಲಿ, ಅದ್ದಿನ ಬಲ್ಲಿ. ..
ಹು, ಹೆಣ್ಣಪ, ಗೊತ್ತಿಲ್ಲ. .. ಯಾರು, ಹೇಳಿದ್ರು, ನಿನ್ಗೆ. ..
ಹಂಗೆ, ಹೇಳಿದ್ರು. ..
ಏನಂತೆ. ..
ಗುಬ್ಬಿ, ಅಲ್ಲಿ ಹೊಂಟದಂತಂದ್ರಪ್ಪಾ! ಹತ್ತು ದಿನದಲ್ಲಿ, ಗುಬ್ಬಿ ಹೊಂಟದ, ಅಂತಂದ್ರು. .. ..
ಹತ್ತು ದಿನದಲ್ಲಿ ಗುಬ್ಬಿ ಒಂಟೋಧ. ..
ಹ್ಮ್. ..
ಇರಾಲ್ಲ, ಇಲ್ಲ. ..
ಹೇ ಹೋಗುತ್ತದೆ, ಒಂದುಧೀನ. ..
ಹ್ಮ, ಹು. ..
ಮತ್ತೆ, ನಡದಾ, ನಿಮ್ದು ಎಲ್ಲಾ ಆರಂಸ್ತದ, ಊರ ಜಲ್ದಿನೆ. ..
ಯಾರ್, ನಿಮ್ ಬೇಲಿ ಹುಂಡಿ ಅವರು ಹೇಳಿದ್ದೇನು! ..
ನಮ, ಬೆಳ್ಳಿಯೊಂದಿಗೆ, ಯಾರಂತ ಗೊತ್ತೇ! ಇಲ್ಲಪ್ಪಾ ಬಳವಂಡಗಿ ಅಂತ? .. ಇದೇ ಫಸ್ಟ್ ಕೇಳಾಕತ್ತಿನಿ, ಊರ. .. ಇಲ್ಲ, ಬಳವಂಡಗಿ, ಯಾರ್! ಹೇಳು, ಬಳವಂಡಗಿ ಅಂದ್ರ. ..
ಹ್ಮ್. ..
ಬೆಳವಣಿಗೆ, ಅಂದ್ರೆ, ಯಾರು, ಹೇಳು. ..
ಬುದ್ಧಿ ಹೇಳು ಬುದ್ಧಿಹೇಳು. ..
ಅಂದ್ರ ಯಾರು.
ಅವರ್
ಅವ್ರ ಅಂದ್ರೆ.
ತಲ್ಲಿ ತಿನ್ನಕ್ ಹಚಿಲ್ಲ ಫೋನ್.
ತೇಲಿಕ್ಕಿಲ್ಲ ಕಚಿಲಾ, ಅಂದ್ರೆ, ಹೇಧಿಕೆ, ಅಚಿಧುಮತ್ತೆ. .. ಅದ್ಹೇಲೇ, ತಲತಿಲ್ಲ, ಕೆಚ್ಚಲ, ಅಂದ್ರೆ! ಮತ್ತೆ ಎದಕ್ಕೆ ಹಚ್ಚಿದೆ ಫೋನು. ..
ಮಾತಾಡಲ್ಲಕಾ! ..
ಮಾತಾಡ್ಲಕ, ಎದಕ್ಕ, ಹಚ್ಚಿದ್ದ, ನನಗ ಮತ್ತೆ, ಬೇರೆಯವರ ಸಿಕ್ಕಿಲ್ಲ ಅಣ್ಣ. .. ಹಾ. ..
ನಾವು ಒಂದು ಡೈಲಾಗ್ ಹೇಳಿ. ..
ಹ, ಡೈಲಾಗ್, ಕೇಳು! ಅವು ಕೇಳಂಗಗೆಬೇಕು. ..
ನನ್ನ ತಲೆ ತಿನ್ನಲಾಕ್ಕ, ಅಚಿಧೀಯ, ಫೋನ. ..
ಆದರೆ ಮತ್ತೇನು ಅಚ್ಚಿದ್ದು, ನೀನು, ತಲೆತಿನೋಕೆ, ಅಚಿಲ್ಲಾಂದ್ರೆ. ..
ಮಾತಾಲಡಕ್ಕ, ಅಚೀನಿ, ಫೋನ. ..
ಮಾದಳ ಕಚರಿ ನೀ ಸುಮ್ಮನೆ ತಲಿ ಅಂತಲ್ಲ ಹೋಗ್ಬ ನೀನು ಸೀದಾ ಏನದ ಮ್ಯಾಟ್ರ ಹೇಳ ಸಿದ ಪಟ್ನಂತ
ಅದ್ರ ರೆಕಾರ್ಡ್ ಕಳ್ಸ್ ಮಗ.
ಡಿಲ್ಟ್ ಮಾಡಿದ್ದೇನ
ಅಡಸ್ದ
ಚಲೋ ಮಾತಡಿದಿರ ಸಿಸ್ಥ.
ಅದೆಲ್ಲ ಡಿಲ್ಟ್ ಮಾಡಿ ಮ್ಮಿ ಯಾಕ್ ಸುಮ್ಮ.
ಅವ ಮತ್ ನಾ ವಿಡಿಯೋ ಮಾಡ್ಬೇಕು ನೀನ್ ಬರ ವಿಡಿಯೋ ಹೋಗಿ ನೀನ್ ವೈರಲ್ ಮಾಡ್ಬೇಕು. ಯಾರ ಕೇಳ್ಬೇಕು
ಹ್ಮ್ ಹ್ಮ್ ನಾನ ಯಾವ್ದದು ಅಂದ್ರನು ಸುಮ್ಮ ಅದು ಬೇರೆ ಇದು ಬೇರೆಪ್ಪ. ಹಲೋ
ಹ್ಮ್
ಆದ್ ನನ್ ಅಲ್ಲ
ಇದ್ರ ಕಳಸ ನೀ ನಿಂಬಲ್ ಇದ್ರ ನಂಗೆ ಕಳಸೋನ ಕಳಸ್ತಿನ್ ಅ
ಬ್ಯಾಡ್ ಬ್ಯಾಡ್ ಬೇಡ
ಅವತಾ ಪದ್ಯ ಹಚ್ಚಿದ್ನಲ್ಲ ಸಿದ್ದು ಸರ್ ಬಲ್ಲಿ.
ಯಾವಾಗ
ಅವತ್ತ ಯಳ್ ಯಏಳ್ ಹಸನ್ ಮಾಡಾಗ
ಎವಡ ಹೆಚ್ಚಿನೋ.
ಹ್ಮ್ ವಿಡಿಯ ಹಚ್ಚನಾ ಎಲ್ಲಾ ಸಿದ್ದುಪಟೀಲಿ ತೋರ್ಸಾನ ಅವಾಗ ತೋರ್ಸಾಗ ನಾ ವಿಡೋಯೊ ಚಾಲೋ ಮಾಡಿ ಇಟ್ಕೊಂಡಿದ್ದೆ.
ಹ್ಮ್
ರೆಕಾರ್ಡ್ ಅಗ್ಯವ
ತಲಿ ಹೊಡ್ಸಿದ್ಯೋ
ಹಾ ಹೊಡಸ್ಬೇಕ ಆಗ್ತದ ಮತೆ
ಮೊದ್ಲೇ ಬುುದ್ಯ ಬುುದ್ಯ ಹೋಗುವಂತಿ.
ಹಂಗೇನಿಲ್ಲ ಮತ್ತೇನು ಈಸಾದವ್ರ ಬರ್ತಡೇ ಬತ್ ಪೂರಾ ವಜ್ಜಿ ವಜ್ಜ ಮಾಡಮ್ಮು
ಯರ್ದು
ಯಾವಾಗೋ
ಸೆಪ್ಟೆಂಬರ್ ಕ
ಇನ ಈ ಸ ಮುಗಿಲ್ರ ಮುಗಿಲ್ ಎರಡ್ನೇಸ ಮುಗಲ್ ಮೂರ್ನೇ ಸಲ್ ಕಾಲ್ ಇಟ್ಟ ಬರ್ತವ
ಮೂರನ್ನ ಸಣನೆ ಕಾಲಿಟ್ಟ ಹೊರ್ತಕ್ರ
ಹ್ಮ
ಪಷ್ಟಟಾ ಅಂ ಕಾಣತ್ ಅವತ್ ಯಾಕ ನನ್ಗಂತ ಪೂರಾ ಗ್ರೂಪ್ನಗ
ಹ್ಮ್ ಅಲ್ಲದ ಕಲ್ಲಲ್ಲ ಆಗಂಗ ಕಾಣತದ.
ಹೇ ಹಿಂಗ್ ಫೋಟೋ ಕೊಲ್ಯಜ್ ಮಾಡ್ಕ ಸ್ಟೇಟಸ್ ಇಟ್ಬಿಡದಪ್ಪಾ.
ಹಾ ಹಾ
ಹ್ಮ್
ವಜ್ಜದಪ್ಪ ಅಂದ್ರ
ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟೂ ಅಂತ ಹಾಕ್ಬಿಡದು ಹ್ಯಾಪಿ ಬರ್ತ್ಡೇ ಭಗಂತ್ ಪಾಟೀಲ್ ಪಾಟೀಲ್ ಒ ಹಾರ್ದಿಕ ಶುಭಾೆಗಳು ಆ ಅಷ್ಟೇ ಹೇಳಷ್ಮಳ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಯಗಳು ಭಗವಂತರ ಗೌಡ ಬುದಧಿಯಾಳ
ಹ್ಮ್ ಹ್ಮ್ ಹಂಗೆ ಹಂಗೆ ಅಡ್ ಹೊಓಡಸ್ಬಿಡದ ಅಲ್ಲಿೇ ಹಂಗೆ ಸೀದಾಪ್ಪನ್ ಮಂದೆ ಬಿಡ್ತಾವ್
ಆ ಹಂಗೆ ಪಟಕಿ ಕಿಟಕ ಹಾರ ಅ
ಹಾ ಹಂಗೆ ದನ್ನ್ ಹಂಗಗೆ ಎಡು ತಲೆಮೇಾಲ ಊತ ಹಂಂಗಗೆ ದನ್ ದನ್ ಅಂತ ಬಂದು
ಯಾರು ಹೊಡಿತಾರ ನಿಂಂಗ ಯಾರು ಹೊಡಿತಾರಲ್ಲ
ಅಡಲ್ಲ ಪ್ಯಾರು
ಇನ ಯಾರ ಬಿಟ್ಟಲ
ಹ್ಮ್ ಹೌದು
ಹ್ಮ
ಪೂರೆ
ಪರ ಒಂದ್ಸಟ ನಿಮಗ ನಿ್ ಒಂದಡನ್ ಸುಮತರಿ
ಹ್ಮ್ ಒಂದ್ ಸೈಡ್ ಆದ್ ಬಿಡು ಗೊತ್ತಲಕ್ಕತ್ ನಮಗ ಒಂದ್ ಸೈಡ್ ಆದ ಅಂತ ಈಗ
ಈಗ ಇಪ್ಪತ್ತಾರ ಈ ಸೆಪ್ಟಂಬರ್ ಇಪ್ಪತ್ತ ಅಲ ಸೆಪ್ಟಂಬರ್ ಪು ಬಡಡೆ ಬಡೆಪಾ ಅಜ ದಲ್ಲನು
ಅಂದು ಅವತ್ತ ಅದ ಹನ್ನೊಂದಕ್ಕ ಏನ ಅದ ಹನ್ನೆರಡಕ್ಕೆ ಆ ನಿಮೈನು ಬರ್ತಾಡೆ ಅವಾಗ್ಯದೇನು ಅವ ಯಾವ್ ಅದಕ್ಕೆ ಅಂಡ್ ಏನು ಮುಂಜಾನೆಂದ ಅಷ್ಟತನ್ ತಡೆ ನಾನೇ ಹಲೋ